ಹಲೋ ಸರ್
ಏನಿಲ್ಲಪ್ಪಾ ನೀ ಏನ್ ಮಾಡತ್ತಿ
ನಷ್ಟಾ ಏನೀಲ್ಲ ಕುತ್ತಿನೋಡ್ ಹಾ. ಕುತ್ತಿನ್ ನೀನಾ. ನಾಷ್ಟಾ ಆಗೆತ್ ನಿನ್ ಆಗೆತ್ ಆಗೆತ್ ನಿಂದ್.
ಹ್ಮು ನಂದುಗ್ಯದಪ್ಪ ಹ್ಮು ಆಗೇತ್ ಆಗೇತ್ ನಿಂದ್.
ನಂದು ಆಗೆತ ನೋಡಿಗ ಏನ್ಮಾಡಾತಿದಿ.
ಹ್ಮ ಏನಿಲ್ ಪಾ ಸುಮ್ ಕೂತಿದ್ದೆ.
ಹಾ ಕಾಲೇಜ್. ಏನಿಲ್ಲಾ ಸುಮ್ ಕುತ್ತಿವ್ ನಾವು ಕಾಲಿ. ಈಗ ಒಂದ್ ಹಚ್ಚಿನಿ ಅದ ಕ್ರ್. ಯ ಹ ಹತ್ಲಿಲ್ಲಪ್ಪಾ ಹತ್ಲಾರದನ ತಾನ ಅದ್ ಹತ್ ನಿಮಿಷ ತಗೊಂದೆತಿ.
ಹೌದಾ.
ಹ ಹ್ವಾಳಿ ಇದ್ ಮತ್ ಈಗ್ ನಿನ್ಗೂಡ ನಾ ಒಂದ ಮಾತಾಡಿನಿಲ್.
ಹ.
ಯಾಡ್ ಹತ್ ನಿಮಿಷ ತೋರಸಾತತ್ ಅಲ್ಲಿ ಒಂದ್ ತಾನಕ್ ತಾನ ಹತ್ ನಿಮಿಷ ತೊಂದೈತಿ.
ಹ ಹ್ಮ ಹ್ಮ ಅಂಗರಂಗ ಇದ್ದಾಗಿರ್ತದ ಅಂದ್ರ ಇದುಆಗಲ್ಲದು. ಜೇಕ್ಟ್ ಆಗತ್ತ್ ಹ್ಮು ಹ್ಮು.
ಹುವಾಳಿ ಹಚ್ಚಾಕ್ ಬರ್ತೆತ್ಲಾ ಹಚ್ಚ್ತಿನಿ ಹಿಕಟ್ಟ.
ಹ್ಮ.
ಹ್ಮು.
ಹ್ಮ ಎನಡ್ಸಿ ಮತ್ತ.
ಏನೇಲ್ ಕುತ್ತಿವ್ ನೋಡು.
ಹ್ಮ ಅರಮದಿಲಾ.
ಅರಾಮ ನಿಮ್ಮಂಗೆನಾಗುಲ್ಲಾ.
ನಮ್ದೇನಪ್ಪಾ ನಮ್ದ ಬಾಳ ಹೈರಾಣ ಐತಿ.
ಹ ಏನ್ ಹೈರಾಣ್ ಅಯ್ತೋಪಾ ಸೌಕಾರ ಅದಿನಿ.
ಎಲ್ಲಿ ಸೌಕಾರಪ್ಪಾ ಸುಮ್ ಹೆಸರಿಗಟ್ ಸೌಕಾರ.
ಹಳ್ಳಿ ಸೌಕಾರ್ ಹಳ್ಳಿ ಸೌಕಾರ್ ಅದಿ.
ಕರಮಾರೆ.
ಅವಾ ಪ್ರಕಾಶ್ ಬಗ್ಲಿ ನಿಮ್ಮೂರಾನಾವ್ ಏನವ.
ಹಾ ಪ್ರಕಾಶ್ ಬಗ್ಲಿ ನಮ್ಮೂರಾನವ ಯಕ್.
ಹ್ಮ ವಿಡಿಯೋ ಮಾಡ್ಯಾನ್ಲಾ ನಿಮ್ದ.
ಹ್ಮ ನಡ್ಯಾಂತವ.
ಹ್ಮು ನಿಮ್ಮ್ ಊರಾಗ್ ಇರ್ತಾನ್ಬಿಡ್.
ನಮ್ಮೂರಾಗಿರ್ತಾನ್.
ಎಂಮಾಡ್ತನವ.
ಏನಿಲ್ಲ ಇದೇ ಮಾಡ್ತಾನ್ ಬರೇ.
ಹ್ಮ ಏ ನೌಕ್ರಿ ಗಿಕ್ರಿ ಏನಿಲ್ಲನ.
ಇಲ್ಲಾ ಸುಮ್ ಇದು ಶಾಟ್ ಶಾರ್ಟ ಪೀಲಂಗೊಳ್ ಮಾಡ್ಕಂತ ಹೋಗ್. ತ್ತಮ್.
ಹ ಹ ಹೊಲಾ ಗಿಲಾ ಐತ್ನ ಬಾಳವ್ರುದು. ಹೊಲಾ ಗಿಲಾ ಇರ್ಬೇಕಲ್ಲ ಅವ್ರ್ದು.
ಹ್ಮ್ ಹೊಲಾ ಐತ್ತಿ ಒಂದಿಟ್ ಹೊಲಾ ರೋಡಿಗ ಹೋಗೆತಿ ರೋಕ್ ಬಂದಾವು ಅದ್ರುದು.
ಹಾ.
ರಕ್ಕ ಬಂದಾವು ದೊಡ್ಡ ಮನಿ ಕಟ್ಯಾನ್.
ಹೌದ್ನ. ಹ ಅಕಿ ಇನ್ನೊಬ್ಬಕ್ಕಿ ಅಕಿ ಹೆಸರ್ ಏನಐತ್ಲಾ ಬಾಗಲ್ಕೋಟತ್ ಹೇಳಿ.
ಸುಧಾ ಬಾಗಲಕೋಟೆ.
ಹ ಸು ಅಕ್ಯ ಅವನ್ ಹೆಂತಿ ಏನ್ ಹ ಅಲ್ಲೋ.
ತೆಲ್ಲಕಿ.
ಹಾ ಸುಮ್ ವಿಡ್ಯೂದಾಗ್.
ಹ್ಮ ವೀಡೀಯೋದಾಗ ಅಟ್ಟೆ ಹೆಂಡತಿ ಈ ಕಡೆ ಮತ್ತ ಬೇರೆ ಈ ಕಡೆ
ಹಾ ವೀಡಿಯೋದಾಗ ಹಟ್ಟೆ ಹೆಂಡತಿ ಬೀಡಿ ಅಕಿ
ಅಂದ್ರ ಪುನ ಮಾಡಕ ಅಷ್ಟ ನಿಮ ನಿಮ್ ಕಡೆಕಿ ನೋಡಕ್ಕಿ
ಹಾ ಹಾ ಬಾಗಲ್ಕೋಟೆ ದಾಗ ಇರಬೇಕಕಿ ಹಾ ಬಾಗಲಕೋಟೆದಾಗಳ
ಮತ್ತೆನ ನಡಸಿ
ಏನಿಲ್ಲ ಕಾಲಿ ಕುಂತಿವ ನೋಡ
ಹ್ಮ್ ಹ್ಮ್ ಊಟಾ
ಊಟ ಹೋಗಬೇಕ ಇನ್ನು ಇನ್ನೊಂದ ತಾಸಬಿಟ್ಟ
ಹ್ಮ್ ಹ್ಮ್ ಹ್ಮ್
ನಿಮ್ಮದ ಊಟಾ
ಇದು ಊಟ ನಾವು ಮಾಡ್ಬೇಕು ಇನ ಹೊಂತಾಸ್ಬಟ್ಟು ನಾವು
ಹ್ಮ ಮತ್ತ ಹೊಲ್ದಾಗ ಕಬ್ಬಐತಿ ಒಂದ ಏಳು ಎಕರೆ
ಹ್ಮ್
ಒಂದ ಎಕರೆ ಒಂದ ದಿಡ್ ಎಕರೆ ಉಳ್ಳಾಗಡ್ಡಿ ಐತಿ
ಉಳ್ಳಾಗಡ್ಡಿಯಿನ ಈಗ ಈಗ್ ಬಿತ್ತಿರೊ ಬ್ಯಾಸಿಗ ಗಡ್ಡಿ ಇತ್ತು
ಈಗ ಈಗ ಹೋಗದ್ ಒಂದ ಹತ್ತ ದಿವ್ಸ ಹಾತ್
ಹೌದಾ ಹ್ಮ್ ಹ್ ಹೆಂಗ ಹೋಗಿತ್ರಿ ಅದನಾ
ಕೈಲೆ
ಅಂದ್ರ ಮಡಿ ಮಾಡಿ ಹೋಗಿತ್ರನು
ಹಾ ಮಡಿ ಮಾಡಿ ಹೋಗ್ದಿರ್ತಿ ಸಾಲ್ ಕರ್ದ್ ಹೋಗಿರ್ತಿವಂದ್ರೆ ಸಾಲ್ ಕೋರ್ ಹೋಗ್ದಿ ವಿಂದ್ರ ಉಳಾಗಡಿ ಚಲೋ ಬರಲ್ಲಿಕ ಕಬ್ಬ ಹಚ್ಚಿ ಬಿಡ್ತೀವಿ
ಹಾ ಹಾ ಹಾ
ಅದು ಉಳಾಗಡ್ಡಿ ಅಲ್ಲೆ ಕೊಳೆತು ಗೊಬ್ರತೈತಿ
ಹ್ಮ್ ಅಂದ್ರ ನೀವು ಟ್ಯಾಕ್ಟರ್ಲಿ ಬಿತ್ತಲ್ಲ ಹಿಂಗ
ಟ್ಯಾಕ್ಟ್ರಲ್ಲೇನು ಬಿತ್ತತ್ತವಿ ಅಂದ್ರೆ ಬಿತ್ತಿದ್ದಕ್ಕಿನ ಒಗದಿದ್ದೆ ಚಲೋ
ಹೋಗದಿದ್ ಚಲೋನ
ಹಾ ಅವ್ರು ಒಬ್ಬೊಬ್ರು ಹೋಗಿದ್ದ ಅವ್ರಿಗ ಅಷ್ಟ ಬರ್ತಿರತ್ತದು ಹಿಂಗ್ ಕೈಲಿಂಗಿ ಒಕ್ಕೂ
ಹೌದೌದು ಒಬ್ಬಬ್ಬ ಒಬ್ಬಬ್ಬರಿಗ ಮಾಡ ಬರ್ಲ ಯಾಕ ಅಂದ್ರದು ಒಂದು ಎಕೆರೆಕ್ಕ ಹೆಸ್ ಪ್ಯಾಕೆಟ್ ಕೋ
ಒಂದು ಎಕರೆಕ್ ಅದು ನನಗೂ ಗೊತ್ತಿಲ್ಲಿಗ
ಹಾ ಅಂದ್ರ ನಾವು ಟ್ಯಾಕ್ಟರ್ಲ್ಲಿ ಬಿತ್ತವಲ್ಲ ಎಕರೆಕ ಮೂರ ಪಾಕೆಟ್ ಹೋಕ್ಕವು
ಹಾ ಇದಕ್ಕೂ ಒಗಿದ ಒಗಿದಾದ್ರ ಅಷ್ಟ ಹೊಕಿರ್ಬೇಕು ಒಂದ ಅರ್ಧ
ಇಲ್ಲಿಲ್ಲ ಇಲ್ಲಿಲ್ಲ ಜಾಸ್ತಿ ಆಕೈತ್ತಿ ಹ್ಮ್
ಅಂದ್ರೆ ಒಗದಿದ್ದ ಚಲೋ ಕೈಯಲಿ ಒಗದರಿತರಲ್ಲ ಹ್ಯಾಂಗ ಹೋಗಿತಾರೇನಪ್ಪ ಹಿಂಗ ಹಿಂಗ ಇದನ್ನ ಹೋಗದ ಒಂದ ಬಟ್ ಅತ್ತೆ ಅಳಗಾಡ್ತಿರ್ತಾರ ಆದ್ರೆ ಮಡಿ ತುಂಬ ಬಿದ್ದಿರ್ತಾವವು
ಹೌದೌದು ಅದೊಂದ ಅವರ್ದೊಂದು‌ ಕಲೆ ಅದು ಹ್ಮ್ ಕಲಿಬೇಕೆಲ್ಲ ಮತ್ ನೀನು
ನಾವೇ ಕಲ್ನ ಅದಕ್ಕ ಅಂತ ಅದಾರ್ ಊರಾಗ ಪೋನ ಹಚ್ಚಿ ಕರ್ಸಿರ್ತಿ ಸುಮ್ ನಾವು ಗೊಬರದೊಟ್ಟ ಹೋಗಿದ
ಹ್ಮ್ ಹ್ಮ್
ಗೊಬ್ರ ಇಂದು ಎತಗೊಳ ತೋಂದ ಬೆಳ್ಸಾಲ ಹೊಡಿದು
ಹ್ಮ್ ಹ್ಮ್ ಬೆಳ್ಸಲ್ ಹೊಡೇಬೇಕನ ಮ್ಯಾಗ
ಹಾ ಮತ್ತ,
ಹ್ಮ್ ಬ ಸಮ ಮುಚ್ಪಕಾರ ಹ ಏನ್ ನೀರ್ ಹೊಳೆ ಅವಾಗಬಡದ.
ಹಾ ಅವಾಗ ಹುಳನರತ್ತೆ ಒಂದ್ ನೀರು ಅಷ್ಟೇ ಅವಾಗ.
ಹಾ ಹಾ ಒಂದ್ ನೀರಿಗೆ ಬರ್ತೈತ್ ಮ್ಯಾಲ.
ಹಾ,
ಹ್ಮ್ ಹ್ಮ್. ಚಲೋ ಎಕರ ಎಕರ ಕಸ್ ಪಕೆಟ್ಕ್ಕವು.
ಅದ ಗೊತ್ತಿಲ್ಲ
ಅಲ್ಲ ಒಂದ್ ಎಕರೆಕಾ ಉಳ್ಳಾಗಡಿ ಎಷ್ಟ್ ಪ್ಯಾಕೆಟ ಅಕವ್ವ ಅಂದೇ.
ಆ,
ಉಳ್ಳಾಗಡಿ,
ಅದು ಅದು ಅದು ಅದು ಅದು ನೆನಪಿಲ್ಲ ನಮಗ ಪ್ಯಾಕೇಜ್ ಚಿಲಾ ತುಂಬ ಕೊಂಡಂಬರ್ತೀವಿ. ಅಂದ್ರೆ ನಾವು ಒಮ್ಮೆ ಹಾಕಿರ. ಶೇಡಿಗಿ ಏನ್ ಹಾಕಲ್ಲ ಇಲ್ಲಿ ಇಲ್ಲಿ ಒಣಗಾಕ ಹಾಕಿರ್ತಿವಿ ಮೊದಲು.
ಹಾ,
ಎಲ್ಲಾ ಹೊಲದಾನವು ಒಂದ್ ಕಡೆ ಸೂರದ ಎಲ್ಲಾ ಒಣಗಿಸಿ ಹೊಳ್ಳಿ ಅದು ಕಲ್ಮ್ ಮಾಡ್ತೀವಿ.
ಹ್ಮ್, ಹ್ಮ್
ಕಲಮ್ ಮಾಡಿ ಆಮ್ಯಾಗ ಅದು ಸೈಜ್ ಮ್ಯಾಗ ಸಪ್ರೇಟ್ ಸಪ್ರೇಟ್ ಪೀಸ್ಬಿ ತುಂಬುತ್ತೆವು ನಾವು.
ಹಾ ಏನ್ ಅವಾಗ ಮಾಡೋದು ಏನ್ ಇನ್ನ ಇಡುದ್ ಅದ್ರನ್.
ಅವಾಗ ರೇಟ್ ಇತ್ತಂದ್ರೆ ಅವಾಗ ಕೊಟ್ ಇಟ್ ಹೊತ್ತಕ್ಕೂ ಕೆಡ್ದತ್ದ ನುಚ್ಚ ಆಕತ್ ಮತ್ತ.
ಹ ಅಂದ್ರ ಬ್ಯಾಸಿಗೆ ಬ ಇಡ್ತಾರ ಇಲ್ಲಾರಿ ತೊಂಡಿ,
ಹ್ಮ್.
ಹ್ಮ್ ಮತ್ತ,
ಮತ್ತೇನಿಲ್ಲ ಹೇಳ್ಬೇಕ್ ನೋಡ್ ನಿವಾ ನಿಮ್ಮ ಕಡೆ ಗಿಡಗಳು ಯಾವ್ ಸಿಗತವು.
ಗಿಡ,
ಹ್ಮ್,
ಗಿಡ ರಗಡಾವ ಗಿಡ ಇಲ್ಲಿ.
ಹ್ಮ್.
ಹ್ಮ್ ಮತ್ತ ಕಬ್ಬ ಹೆಂಗ್ ಬೆಳೀತೀರಿ ನೀವು.
ನೋ ಕಬ್ಬಾ ಅದು ಮೊದ್ಲ ಬೀಜ ಕಡ್ಕೊಂಬರ್ತಿವಿ.
ಹ್ಮ್,
ಕಡ್ಕೊಂಬಂದ ಅದು ರೌದಿ ಎಲ್ಲ ಸುಲಿತೀವಿ.
ಹ್ಮ ಸುಲಿದು ಏನ್ ಮ್ಯಾಗಿಂದ್ ರೌದಿ.
ಅವ್ರ ಮ್ಯಾಗಿನ್ ರೌದಿ ಸುಲದವು ಕಣ್ಣ್ ಇರ್ತಾವ ಕಣ್ಣ ಕಡೆ ಹಿಂಗ ಅವು, ಒಕ್ಕತ್ತ ಒಕ್ಕರ್ ಮೊದಲ್ ಸಾಲಗ. ಒಕ್ಕೋತ ಹಾ ಸಾಲ ಕೊಟ್ಟ ಸಾಲ ಒಕ್ಕೋತ ಹೋಗುದೇ, ಕ ವಕೋತ ಹೋಗಿ ಆಮ್ಯಾಗ ಕ
ಕಡಿತಾರ ಹಾ
ಹಾ ಹ ಕಣ ಕಣ ಎಲ್ಲಿ ಇರ್ತಲ್ಲ ಕಣ ಬಿಟ್ಟ ಬಿಟ್ಟ ಕಡ್ಕೊತ, ಹಕ್ಕಕಾರ ಎಲ್ಲಿ ಕಣ ಇರತ್ಲ ಅದ ಬೀಜ ಬೀರಕೈತತಿ
ಹ್ಮ್ ಹ್ಮ್ ಅಂದ್ರ ಮ್ಯಾಲ ಮನ್ ಮುಚ್ಚದ್ ಮತ್ತ.
ಮಣ್ಣ್ ಮುಚ್ಚತೀವಿ ಸಲ್ಕಿಲಿ ಎಳಿತೀವಿ, ಇಲ್ಲಿಕ್ಕ ನೀರು ಬಿಟ್ಟು ತುಳಿತೀವಿ
ಹ ನೀರ್ ಬಿಡ್ತು ಹೌದೌದು ನೀರ್ ಬಿಡ್ತು ತುಳದ್ರನ ಸರಳ ಐತಿ ಇನ್.
ಅಯ ಅದು ತುಳಿಯದ ಒಬ್ಬೊಬ್ಬರು ತುಳಿತಾರ. ಒಬ್ಬೊಬರ್ ಇಟ್ಟ. ಸಲಕಿ ತಗೊಂಡು ಅಚ್ಕೆಚ್ಕ ಮ್ಯಾಪ್ ಬಡ್ಕೊತ ಹೋಗಿ ಬಿಡ್ತಾರ.
ಹಾ, ಹಾ
ಹ್ಮ್.
ಹ್ಮ್ ಹ್ಮ್ ಹ್ಮ್ ಕಡಿಯಕೇನ ಇಲ್ಲಿ ಬೇರೆದವರು ಬರ್ತಾರ ಏನ ನೀವ ಕಡಿತೀರ
ಹೇಳಏಲ್ಲ ಲೇಬರ್ ಹತಾರೆ
ಒಂಟನ್ನಗ್ ಹೆಂಗೋರಿ ಕಡ್ಲಕ್ಕ
ತಣ್ಣನ್ ಮ್ಯಾಗ ಅದು ಗೊತ್ತಿಲ್ಲ ಇದು ನಾವ ಇದ್ರ ಗ್ಯಾಂಗ್ ಇರ್ತಲ್ಲ
ಹ್ಮ್ ಹ್ಮ್ ಅಂದ್ರೆ ಹಿಂಗ ಮಹಾರಾಷ್ಟ್ರದಿಂದ ಬರ್ತಾರ ಅವ್ರ ಕಡಿತಾರನ
ಹಾ ಅಂದ್ರ ಅವ್ರ ಇದ್ದಾಗ ತುಸ್ಕೊಂಡ್ ಬಿಟ್ಟಿರ್ತವ ಅಂದ್ರೆ ನಮ್ದು ಪಾಷ್ಟ್ ಕಬ್ಬ ಕಶರ್ ಮನ್ನದ ಪಾಷ್ಟ ಆಮ್ಯಾಗ ಅವ್ರ ಏನ್ ಯಾವಾಗ ಏನ್ಲಿ ಅದ ಕೂತಿರ್ತಾರಲ್ಲ ಒಂದೊಂದ ದಿವಸ ಎರ ಎರಡು ದ ಸುಟ್ಟಿ ಮಾಡಿ
ಹಾ
ಅವಾಗ ಅವ್ರನ್ನ ಹಚ್ಚಿರ್ತ ಅವ್ರಗ ನೀನು ಇದ್ರಲ್ಲ ಮೊದ ಕಡ ಮುಚ್ಚಾಕ ಹಚ್ಚಾಕ ಏನೈತಿ ಊರನ್ ಆಳಗಳು ಬರ್ತಾರ ಕ್ಯಾತಪ್ಪ ಅವ್ರಿಗೆ ಈ ಒಟ್ಟ ಕಾಲಿ ಸಿಗುದ ಇಲ್ ನೋಡು ಎಲ್ಲಾರು ಬರೀ ಅಲ್ಲ ಕಡೆ ಹಸಿರತಾರೋಮ್ಮಿ ಅಗ
ಹ್ಮ್ ಹ್ಮ್ ಹ್ಮ್ ಹೌದು
ಒಟ್ಟ ಆಳ್ವಳ ಸಿಗಲ್ಲ ಮಂದಿೂಊರಾನ ಆಳ್ವಳ ಕರ್ಸಿರ್ತಿವಿ ನೋಡಿ
ಹ್ಮ್ ಹ್ಮ್ ಹ್ಮ್ ಅದೇ ಗಡಿಯ ಬರ್ತಾರಲ್ಲ
ಹಾ
ಹ್ಮ್ ಹ್ಮ
ಇ ಅವ್ರ ಬೈಕ್ ತಗೊಂಬರ್ತಾರ್
ಬೈಕ್ ತತ ಗಂಡಾಳಗೋಳ
ಹಾ ಕಂಡ ಹೆ ನಾಳಗೆಲ್ಲಲೆಕ್ಕ ತಪ್ಪಾಪತುದು ಹಞ ಸ ತಕ ಹನಗ ಬಿ ಲಾಖ
ಹರಿಕು
ಹ್ಮ್
ಗಂಡ ಕೆಲ್ಸ ಅಲ್ಲ ಅದು
ಹ್ಮ
ಗಂಡಾ ಕೆಲಸ ಎಲ್ಲ ಅದು ಹ್ಮ್ ಹ್ಮ್ ಈಗ ಬೇಾಸಗಿ ಹಳಾಗಡ್ಡಿ ಏ ನೀವು ಅಗೆಹಸ್ತಾರ ಏನ ಬೀಜಾನ ಇದು ಮಾಡ್ತಾರ
ಆವಾಗು ಬೀಜನ್
ಾನ ಹ್ಮ ನಗತ್ತಲ್ಲ ನಂಗ ಆತ್ರ
ಹ್ಮ್
ಹ್ಮ್ ಹ್ಮ್
ನೀವು ಹತ್ತುಲ್ ಏನು ಒಳ್ಳಾಗಡ್ಡದು
ನಾವು ಓರಾಟ ಬಿತ್ತೇವೆ
ಬಿತ್ತೂ್ರನಾ
ಟ್ರ್ಯಾಕ್ಟರ್ ಲ ಬಿತನವ
ಹಾ ಮತ್ತತ್ ನಿಮ್ದು ಎಕರೆಕ
ನಮ್ಮ್ ಎಕ್ರಕ್ ಒಂದ್ ಅರವತ್ತು ಪ್ಯಾಕೆಟ್ ಹಕೊಂಡ್ ಬರ್ತಾವ
ಹ್ಮ್
ಒಳಾಗ ಡಾರ್ ಹ ಪ ಕೆಟ್ಕೊಂಡು ಹೋಗರ್ತ ಅ ಒಂದೊಂದ್ ಇಪ್ಪತ್ತೈದ್ ಎಕರೆ ಮೂವತ್ ಎಕರೆ ಒಳಾಡ್ಿನ ಹಾಕ್ತಿವಿ ಹ್ಮ್ ರೇಟ್ ಇತ್ತನ್ ಚಲೋ ಇರ್ತೈತಿ
ಹ್ಮ್ ನಮ ಈ ಆಡುಮೂರು ವರ್ಷತ್ ಬರಿ ಲುಕ್ಸ
ಹೌದ ನೀ ಎರಡ್ ಮೂರ್ ವರ್ಷ ತುಳಾ ಇ್ರ ಟನ್ ಇಲ್ಪ
ಅದ್ರ ಹೊಳದಾಂಡಿಯದಂತೂ ಬರ ಬಳಿ ನಮ್ಮ ಮುನಿ ಹೊಳ್ತೈತಿ
ಹ್ಮ್ ಹ್ಮ್
ರಫೇದ ನೀ ಲ್ಲಾದ ವಾ
ಹ್ಮ್ ಹ್ಮ್
ಹ್ಮ್
ಹಂಗಿತನ್ರು ರಜಿ ಬ ಒಮಿ ನೀರ್ ಹಾಯ್ದು ಹೋಗತನ್ ಕತ್ ಬಿಡ್ತ ಗಾಡಿ
ಹ್ಮ್ ನಮ್ದೇನ್ ಹೋಗಿಲ್ಲ ನಮ್ ಅಜ್ಜಾರದ ದೊಟ್ಟು ಹೊಳತನನ್ಐತಿಕೋವಲ್ಲ ಮ್ಯಾಗ ಹೈವೇ ಹಿಡ್ಕೊಂಡ ಹೊಯ್ತೆ ನನ್ ಐತೆ ಪೂರ ಹತ್ತ ಎಕ್ರಿ
ಹಾ ಹಾ
ಅದ ಹೋಗಿರ್ತತಿಗ ಹೊಟ್ಟೆ ಹೊಡಿ ಅದಕ್ಕಂತ ತಳ ಬಂದ ಎ ತ ಕರೆದಟ್ಟ ತೆಗ್ತ ಅದು ಮನ ತುಂಬಸವಿ ಬರೀ ನೆವೀಗತೆ ಇಟಬಟ್ಟ ತ ದೊಡ್ಡ ಕಟ್ಟಿನ ಜನಗಳ ಅಲ್ಲಿನು ಹಚ್ಚುದೆಲ್ಲ ಹಾ ತೆಗನ ಗಂಜಾ ಆಳ ಜ್ವಾಳ ಬಿತ್ತರ್ತವ ದನಗಳ ಮೇವ ಹಕತದ
ಹ್ಮ್ ಹ್ಮ್
ಮತ್ತೇಏನ್ ಮಾಡಡದಸು ಏನ್ ಪೀಕ್ಕರು ಹೊಳಗ ಹಕತಿ
ಹೌದೌದು
ಹಾ ಆಯತ ಹಳ ಅತ ನ ಹ್ಮ